ಹಲೋ ಹಲೋ ಹಾ ಏನ್ ಮಾಡಕ ತಿರ
ಏ ನೀ ಇಲ್ಲ ಹೆಂಗೈತಿ ಜೀವನ ಹ
ಹಾ ಚೆನ್ನಾಗಿದ್ರಾ
ಆರಾ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಿ
ಏನ್ ಊಟ ಗಿಟ ಆಗಿತ್ತಾ
ಇಲ್ಲ ಹಿನಾ ನಿ ನೀವುನ ಮಾಡಿರಿಲ್ಲ
ಎಲ್ಲಿದ್ದೀರಾ ಈಗ ಪ್ರಜೆಂಟ
ಈಗ ಇದು ಗೆ ಸಾಂಬಾರಕ್ಕೆ ಬಂದಿದ್ದೀವಿ ಮೇಲೆ
ನೀವ ಯಾವ ಎಕ್ಸಾಮ್ ಬರ್ತೀರಾ ಇನ ಸ್ಟೂಡೆಂಟ್ ಇದ್ದೀರಾ ನೀವು
ಹೌದು ಈ ಟ ಿಫ್ಟಿಂಟ ಅದಕ್ಕೆ ಯಾರು ಪಾಲೆಗೆ ಬಂದಿದ್ದೀವಿ
ಯಾವ ಪರೀಕ್ಷಾ ಬರೀತಿದ್ರ
ತಿದ್ರಿ
ಟೆಂತ್ ಬಗ್ಗೆ ಹತ್ತನೇ ಕ್ಲಾಸ್ ಪರೀಕ್ಷೆ ಬರ್ತಿದ್ರಾ
ಹಾ ಹಾ ಈ ಈಗೆಲ್ಲಾ ಮ ಓಡ್ರಿ ನೀವನ ಎಲ್ಲಾ
ಎಲ್ಲ ಬಿಜಿದ್ದ ಎಲ್ಲಾ ಬಾಳ್ ಬಾಳ ಕೆಲ್ಸಗಳ ಇದ್ದಾವೆ ಹ್ಮ
ಹೌದಾ ಕೆಲಸ ಎಷ್ಟ ಅಂದಾಜ
ಹಾ ಏನ್ ಮಾಡಕತ್ತೀರ ಈಗ
ಏ ಏನಮ್ಮ ಈಗ ಸ್ವಲ್ಪ ದು ಗೌರ್ಮೆಂಟ್
ಎಕ್ಸಾಮ್ ಹಂಗ ಚೆನ್ನಾಗಿ ಬರದಿರಾ
ಚೆನ್ನಾಗಿ ಆಯ್ತು ಪೇಪರು
ಹಾ ಎಷ್ಟು ಮಾ ಎಷ್ಟು ಅಂಕ ಅಂಕಗಳು ಗಳಸಿದ್ರ
ಹರ್ಬೋದು ಅರವತ್ತು ಅಂಕಗಳು ಅರವತ್ತು ಅಂಕ ಬರ್ಬಹುದು ಅರವತ್ತು ಎಪ್ಪತ್ತು ಬರ್ಬಹುದು ಅಂಕ ಹಾ ಐವತ್ತು ಅರವತ್ತು ನಾ ಎಂಬತ್ತು ಅಂಕ
ಎಂಬತ್ತು ಅಂಕಗಳು ಇರ್ತಾವಾನ ಅದರಲ್ಲಿ ನೀವು ನಲ್ವತ್ತು ತಗೊಳ್ ಬರ್ದ್ರ ಏನೀಗ ಓತಿರ ಇಲ್ಲಾವಾ ಅಂದ್ರಲ್ಲ ಎಲ್ಲಿ ಹೋಗ್ತಾರ ಈಗ
ಈ ಈಗ ನಂಬಲ್ಲಿ ಗಾಡಿ ಐತೆ ಗಾಡಿ ಮಾಗ ಹೋಗಬೇಕು ಇನ್ನ ಮನೆಗೆ
ಇನ್ನು ಹಾಸ್ಪೆಟಲ್ ತೀರಾ ಇಏನ್ ಅಲ್ಲಿ ಬೇರೆ ಕಡೆಗೆ ಹತೀರಾ ಎಲ್ಲಾದ್ರೂ
ಇಲ್ಲ ಹಾಸ್ಪಿಟಲ್ ಗೆ ಆ ಒಂಟೆನೆ
ಹಾ ದವಾಖಾನಿಗ್ ಹೋತಾರ ದವಾಖಾನಿ ಇಲ್ಲಸಾವಾಗ ಕಡೆ ಹೋಲ್ತರ
ತೋಗನಲ್ಲಿಂದು ಸೀದಾ ಐದು ಗಂಟೆಗೆ ಹೋಗಬೇಕು ಮನೆಗೆ
ಹ್ಮ್ ಈಗ ಪ್ರೆಸೆಂಟ್ ಏನು ನಿಮ್ಮ ಅಕ್ಕವ್ರಿಗೆಗ ಕರ್ಕೊ ಹತ್ತೀರಾ
ಹಾ ಹೌದು ನಾ
ಅಂದ್ರೆ ಈಗ ನಾನು ಹೇಗೆ ಹೋಗ್ಬೇಕ್ ಈಗ ಎಲ್ಲಿ ತನ್ನ ದ ಹೋಗ್ಬೇಕ ಯಕಡೆ ಹೋಗ್ಬೇಕು ಎಲ್ಲಿ ನಿಂದ್ರ ಬೇಕು
ಏನೋ ಅಂದಿರಲ್ಲ
ಹ ನಾವ್ ಅದ್ರಾಗ ಹೋಗ್ಬೇಕು
ಈಗ ಅಣ್ಣ ಅಣ್ಣ ಅವ್ರ್ದು ಹ್ಮ ಅವರ ಹ ಅವರ
ಹಾ ಅಣ್ಣವ್ರ ಗಾಡಿ ಮಾಗ ಹೋಗಮ್ಮ ಅಲ್ಲಿ ಹೋಗಿ ಎಲ್ಲಿ ನಿಂದ್ರೂ ಬೇಕ್ ನಾನ
ಅಲ್ಲಿ ಅಲ್ಲಿ ಹೋಗಿ ಹಳೆಯ ಬಸ್ ಸ್ಟ್ಯಾಂಡ್ ಐತೀರ ಅಲ್ಲಿ ಅಲ್ಲೇ ಇರು ನಾನು ಶಿವದ ನನ್ನ ಗಾಡಿದೆ ನಂದು ಗಾಡಿ
ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಕೆಲ್ಸ ಇದೆ ನನ್ಗೆ ಅಲ್ಲಿರ ಓಕ್ಕೆ
ನೀನು ಅಲ್ಲ ಹ ಆಮೇ ಅಲ್ಲೇ ಅಲ್ಲಿ ಬಂದು ನಿನಗೆ ಹೇಳ್ತೇನಿ ಬಂದು
ಇಲ್ಲ ನನ್ ಏನ್ ಕೆಲ್ಸ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋದೇನು ಅವಶ್ಯಕತೆ ಇಲ್ಲ ನನ್ ನಾವ ಈಗ ಹಾಸ್ಪಿಟಲ್ಲ್ಲಿ ಆ ದವಾಖಾನಗ ಹೋಗಿ ಸ್ವಲ್ಪ ಕಿವಿ ಬಗ್ಗೆ ತೋರ್ಸ್ಕೋಬೇಕು ಚೆನ್ನಾಗಿ ಕೇಳ್ತಲ್ಲ ಕಿವಿ
ಯಾಕೆ ಏನಾಯ್ತು
ಅದು ಜಾಸ್ತಿ ಈ ಜಾಡದಲೆಸಂದ ಆಗೇತಿ
ಹಾ
ಹ್ಮ್ ಚೆನ್ನಾಗಿ ಕೆಳಿಸ್ತಾ ಇಲ್ಲ ಅದಕ್ಕೆ ಸ್ಥರ ದವಾಕನೆಗೆ ಹೋಗಿ ಏನಾಗಿದೆ ಎಂತ ಕೇಳ್ಬೇಕು ಕೇಳಿದ ಚಿಕಿತ್ಸೆ ಪಡಲು
ಇನ್ನರ್ಹೋಗಿ ಚೀ ಚೀಟಿ ಚೀಟಿ ಬಿಟ್ಟ ತೋ್ರ
ಹೌದಾ
ಹಾ ತೋಂದು ಮ್ಯಗನ್ ನನ್ನಗೆಫೋನ್ ಹಚ್ಚರಿ ಆಮೇಲೆ ಆಮೇಲೆ
ಮ ಮಾರತಲ್ಲ ನನಗೆ ಚೆನ್ನಾಗಿ ಕೇಳಸ್ತಾಲ್ಲ ಅದು
ಹೌದಾ ಕಿವಿಯ
ಬೇಕಾರ ಕೂಡ ವರ್ಕ್ ಆಗ್ತಿಲ್ಲ ಹ
ನೀವೇ ಯಾ ಕಡೆ ಹೋಗಿದ್ರಾ ಹ
ಹ ಹ
ಯಾರಾದ್ರರು ನೋಡಿದ ಗಳ ಏನ್ ಬಾಯಿ ಅಲೋ
ಅಲೋ ಎಲ್ಲಿಿ್ರರಿ
ನಾ ಮೇಲ್ಗಡೆ ಬರ್ತಾ ಇದನಿ
ಮೇಲೆಗಡೆ ಮೇಲಗಡೆ ಬರ್ರಿ ಬರ್ರರಿ ನಾನನು ಫುಲ್ಲು ಮೇಲೆ ಇದ್ದೀನಿ
ಹೌದಾ ತಿಂಡಿ ಆಯ್ತಾ ಊಟದಲ್ಲಿ ಏನೇನ್ ಮಾಡಿದ್ರ
ಏನಿಲ್ಲ ಅನ್ನ ಅನ್ನ ಸಾಂಬಾರು
ಯಾರ ಕರಿತ ಇದ್ದಾರಲ್ಲ
ನ ನ ಮಾಡ ಅ್ಣಾರು ಕೆರೆ ಕೆರೀಕ್ಕು ಕೆರಲ
ಅವರು ಕೂಡ ನಿಮ ದೋಸ್ತಾ
ಹಾ ಹೌದಾ ಗಾಡಿ ಐತಿ ನ್ದು
ಏ ಏನೇ ಹೇಳ್ತಾ ಇದ್ದ ನೋಡವ ನಿ ಕರ್ಕೊಂಬ ಅಳಗ ಯಾರ ಬ ಅಕ್ಕೋರ್ ಹೋಗ್ತಾರ ನ್ನು ಕೇಳವ್ರಿಗೆ
ಹಾ ಹೌದು ಅವ ಕೇಳ್ದ ಅಂತಾಳು ಹೋಗಿ
ಹ
ಇದೇನಿದದು ಹಾಸ್ಟೆಲ್ ಅಲ್ಲಿ ಯಾರು ಇಲ್ಲಲ್ಲ ಇಲ್ಲಿ
ಹಾ ಹಾಸ್ಟೆಲ್ ಅಲ್ಲಿ ಅಲ್ಲ ಕಾಲೇಜ ಅಲ್ಲೇ ಯಾರಿಲ್ಲ ಈ ಕಾಲೇಜ್ ಜಾಸ್ತಿ ದೂರ ಆಗ್ತೆ ಮತ್ತು ಕ್ಲಾಸಸ್ ಚೆನ್ನಾಗಿ ನಡೀತಾರ ತರಗತಿ ಚೆನ್ನಾಗಿ ನಡೆಯದು ಅದೆಲ್ಲಾ ಅದಕ್ಕೋಸ್ಕರ ಯಾರು ಅ್ಮಿ ದಾಖಲತಿ ದಾಖಲತಿ ಮತ್ತೆ ಮಾಡಿಲ್ಲ ಹ
ಹ ಎಲ್ಲಿಗೆ ಒಿದ್ದ ನೀ ಮಗ
ಈಗ ನಾನು ಆದ್ರೂ ಬಸ್ ಸ್ಟ್ಯಾಂಡಿಗೆ ಹೋಗಲ್ಲ
ಹಾ
ಬಸ್ ನಿಲ್ಲ ನಿಲ್ದಾಣ
ಇಲ್ಲ ಹಾಗೆ ಈಲ್ಲ ನೀ ಹ್ಮ ನಿನ್ನೆ ಎಲ್ಲಿದ್ದಲ್ಲ ಅಲ್ಲಿಗೆರು ನಾನು ಗಾಡಿ ತಂಬ ಶೀರಾ ಅಲ್ಲಿಗೆ ಬರುತೀನ್
ನಿಮಗೆ ಹೆಂಗ ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನು ಅಲ್ಲೇ ಇರ್ತೇನ ಅಂತ
ಹಾ
ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾ ಎಲ್ಲಾ ಇರ್ತೇನ ಅಂತೆ
ನಾನು ಸ್ವಲ್ಪ ಯೋಚಿಸಿ ಆ ಕಡೆ ಸುಮ್ಮ ಹೋದೆ ಹಗೆ ಇನ್ನನು ಅಕಸ್ಮಾತ್ ಸಿಕ್ಬಿಟ್ಟೆ
ಹೌದಾ
ಆಯ್ತು ತಗೊಳ್ಳಿಲ್ಲಾನ ಇನ್ನ ಅವರು ನಿಮಿಷಗಳ ಕಾಲ
ಐದ್ ಐದು ಐದು ನಿಮಿಷ ಅಂದ್ರ ಬಾಳ ಬಾಳ ಆತಿದೆ ಅದು ಇನ್ನೊಂದು ತಾಸ ಇಲ್ಲೋ ಇದ್ದಾರ ಇದ್ದಾರೆ ಹಾ
ಕಷ್ಟ ಅಲ್ಲಿ ನಾನು ನನ್ ದೋಸ್ತ ಕೂಡ ಮಾತಾಡ್ತೇನೆ ಜಾಸ್ತಿ
ಹೌದಾ
ಹ್ಮ್ ಇಲ್ಲಿ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೋತಾರೆ ಏನೋ ಇದು ಯಾವ್ದು ಹುಡುಗಿ ಮಾತಾಡ್ತಾಯ ಇದ್ದಾರೆ
ಹೌದೌದೌದು ಹಂಗತಿ ಇಲ್ಲೂ ತಪ್ಪು ತಪ್ಪು ತಿಳ್ಕೊ ತಿಳ್ಕೊ ಜನರು ಬಾಳ ಮಂದಿ ಇದ್ದಾರೆ ಇಲ್ಲಿ
ಈ ಕರೆ ನೀ ಮಾಡಿದೈತಾ ಇಲ್ಲ ನನ್ ನನ್ ಫೋನ ಇಲ್ ಮಾಡಿದೈತ
ಹಾ
ಈ ಕರೆ ನನ್ ಫೋನ್ ಇಲ್ ಮಾಡಿದ ನಿನ್ ಫೋನ್ ಇಲ್ ಮಾಡಿದ್ಯ್ತಾ
ಇನ್ನ ಫೋನಲ್ಲೇ ಮಾಡಿದ್ದಐತಿ ಇದು ಕರೆ
ಯಾರಫೋನು
ಹ್ಮ್ ನಿನ್ ನಿನ್ನ ಫೋನ ನನ್ನ ಫೋನಲ್ಲಿ ಅದು ಆಪ್ಷನ್ ಕಾಣಸವಲ್ದು
ಹಾ ನನ್ ಫೋನಲ್ಲಿ ನೀವ ಮಾಡಿದ್ದೀಯಾ ಅಂದ್ರೆ ನಮಗೂ ಟಾಸ್ಕ್ ಕಂಪ್ಲೀಟ್ತಾಗುತ್ತೆ ಏನು
ಹಾ
ಹ್ಮ್ ಆಯ್ತು ತಗೋ ನನ್ ಫೋನ್ ಮಾಡಿದ್ದ ಅಲ್ಲ
ಹಾ
ನೀ ಯಾರ್ ಗೂಡಾಗ ಮಾತಾಡತಿೀ ಅದು ಗೊತ್ತಾಗತ್ತಲ್ಲ ನನ್ಗೆ ಈಗ ನನ್ ಗೂಡ ಮಾತಾಡ್ತೆ ಅಂದ್ರೆ ಐದೇ ಮಾತ್ ಮಾತ್ಗಳು ಬರ್ಬೋದು ಐದು ಅಂದ್ರೆ ನೀನು ಯದು ನಾನುಯದು ಬರೇ ಅತ್ತೇ ಕಾಲ್ ಬರೋದು
ಅತ್ತೇನಾ ಕಾಲು ಬರದು ಬರೇ ಈ ಹ ಈ ಹಾ ಅತ್ತೆನಾ ಕಾಲು ಬರದು ನನ್ಾಗ ಇದ ನನ್ಗ ಆಗದು
ಏನ್ ಈ ಪ್ಯಾಂಟ್ ಚೆನ್ನಾಗಿದೆಯಾ
ಪ್ಯಾಂಟೋ ಚಪ್ಪಲು ನಿಮ್ಮ ಾ ಮೂವತ್ತಿಗೆ ಎರಡು ಫಿಟ್ ಆಗೆ ಚೊಲಿನ ಇವು ಫುಲ್ ಸಕತ್ ಸ್ಾಯ ಾನೆ ಬದ
ಸಕ್ಕತ್ತಾಗಿ ಚೆನ್ನಾಗಿ ಕಾಣಿಸ್ತಿದಲ್ಲ ಸಾಕಿ ಬಿಡಿ
ಫುಲ್ಲ ಚೆನ್ನಾಗ ಕಾಣ ಕಾಣಸ್ಲಾ ಕುಂತಿದ್ದೀರಿ ನ್ನ ಪುಪ್ಪುಲು ಹೌದು
ಈವಾಗ ನೋಡಿ ನಮ್ ಜೀವ್ನ ಬಗ್ಗೆ ಮಾತಾಡ್ತಾ ಇದ್ರೆ ಬೋರ್ ಅನ್ಸ್ತೆೇ ಯಾವ್ದಾದ್ರು ಟಾಪಿಕ್ ತಗಬುದು ಹ ಎಲ್ಲಿಾದ್ರೂ ಬೇರೆ ಕಡೆಗೆ ಹೋಗಿರ್ತಾರಲ್ಲ ಇಲ್ಲಿ ಬೆಂಗಳೂರು ಗಡಡಿ ಹಾಕ ಸ ಏನಾದ್ರೂ ಮಾತಾಡಬದ ಅವ್ರ ಮಗೆ ಇದಾ ನಮ್ಮ ಅಪ್ಪ ಅವ್ರು ಬೆಂಗಗಳೂರಿಗೆ ಹೋಗ ಅವರು ದುಡಿತಾ ಇದಾರೆ ನಮ್ಗೆ ಜಾಸ್ತಿ ಸಾಲ ಆಗಿದೆ ಅಂದ್ರರು ಕೂಡ ನಾವು ನಮ್ಮ ಅಪ್ಪ ನಮ್ಮಅಮ್ಮ ಅವರೆಲ್ಲ ದುಡಿತಾ ಇದಾರೆ ಅಲ್ಲಿ ಹೆಂಗ ಇರ್ತಾರ ಅಂತ ಎಲ್ಲಾ ಟಾಪಿಕ್ ವೈಸ್ ಮಾತಾಡಬೇಕು ಇದು ನಮ್ ಜೀವನ್ ಬಗ್ಗೆ ಮಾತಾಡಿದ್ರೆ ಬೋರ್ ಅನ್ ಏನಪ್ಪಾ ಇದ್ರು ಮಾತಾಡೋದು ಚೆನ್ನಾಗ್ ಅನ್ಸೋಲ್ಲ
ಹೌದಾ ಈ ಈಗ ಈಗ ನಮ್ಮ
ಕೆಲ್ಸ ಐ್ತೆ ನಂದ ಕೆಲ್ಸ ಐತಿ ನೊಂದು ಒಂದ ಐದ್ ನಿಮಿಷ ಬಿಟ್ಟು ಮಾತಾಡ್ತೇನೆ ನಿಮ್ಗೆ ಮತ್ತೆ
ಆಯ್ತು ಆಯ್ತು ಆಯ್ತು ಇಡೋಡು ಹಾ ಇಡುೋ ಇಡು